ಹಲೋ ಹಲೋ
ಹಲೋ ಹೇಳ್ರಿ.
ಕೇಳುಸ್ತಿದೇನಾ?
ಹಲೋ ಕೇಳ್ಸಕತ್ತಿತಾ ಹಾಂ ಕೇಳುಸ್ ದೆರಿ ಹಲೋ
ಹಾಂ ಹಾಂ ಆರಾಮಿದೀರಾ?
ಹಾಂ ಆರಾಮಿದ್ದೀವಿ ನೀವ್ ಆರಾಮಿದ್ದೀರಾ?
ಹಾಂ ನಾನು ಆರಾಮಿದ್ದೀನಿ. ಏನ್
ಏನುೂ ಇಲ್ಲ ಸುಮ್ಮ್ನೆ ಖಾಲಿ ಇಕೋತಿದ್ದಿ
ಹ ಹೌದಾ ಊಟ
ಊಟ ಆಯ್ತು ನಿಮ್ದು
ನಂದು ಮಾಡ್ಬೇಕು
್ಮ ಏನ್ ಮಾಡ ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ
ನಾನ್ ಚಿಕನ್ ಮಾಡ್ತಾ್ದೀಿ ನೀವು
ನಾವು ಫಿಶ್ ಮಾಡ್ತಾ ಇದ್ದೀವಿ
ಜೋರಿದೆ ಅಲ್ಲಾ ನಿಮ್ದ
ಯತ್ರ ಏನು ಇಲ್ಲ.
ಪಾಪು ಎಲ್ಲಾ ಆರಾಮತ್ಿನ ಹೌದಾ ಹ. ಯಾರಾರು್ದೀರಾ ಮನೇಲಿ ಏನ್ ಮಾಡ್ತಿದ್ರ ಅಲ್ರು
ಮನೆಯಲ್ಲಿ ಅತ್ತೆ ನಾನು ಪಾಪು. ಮೂವರಿದ್ದೀವಿ.
ಹೌದಾ ಏನ್ ಮಾಡ್ತಿದ್ದೀರಾ.
ನಾನು ಅಡುಗೆ ಮಾಡ್ತಾ್ದೀನಿ ಅತ್ತೆ ಫೋನಲ್ಲಿ ಮಾತಾಡ್ತಿದ್ದಾರೆ.
ಹ ಹಾ ಅಣ್ಣ ಬಂದಿಲ್ವಾ.
ಆ ಇನ್ನೂ ಬಂದಿಲ್ಲ.
ಹ್ಮ್ ಹ್ಮ್ ಹ್ಮ್ ಪಾಪು ಮಲ್ಕೊಂಡಿದೆನಾ.
ಹಾ ಪಾಪ ಮಲ್ಕೊಂಡಿದೆ.
ಹ್ಮ್. ಮತ್ತೆ ಜಾಸ್ತಿ ಕಡ್ತಿದಾಳಾ ಹೆಂಗೆ.
ಸ್ವಲ್ಪ ಸ್ವಲ್ಪ ಕ ಸ್ವಲ್ಪ ಸ್ವಲ್ಪ. ಪಪ್ಪ ಕಡಸ್ತಾಳೆ ಆಮೇಲೆ ಮಲ್ಕೋತ.
ಹ ಹೌದಲ್ಲ.
ಹ್ಮ್. ಹಗೆ ತೂಕ್ತಿರ್ಬೇಕು ಹಂಗಾದ್ರೆ ಮಲ್ಕೋತಾರೆ.
ಹೌದಾ ಮನಕ್ ರಾತ್ರಿ ಎಲ್ಲಾ ಹಏಳ್ಸ್ತಾಳ.
ಹಾ ಹೆದ್ದೇಳ್ತಾಳೆ ಮೂರ್ ನಾಲ್ಕ್ ಸಲ
ಹೌದಾ್ಮ ಹ್ಮ್ ಹ್ಮ್ ನಿದ್ದೆ ಇಲ್ಲ ಅಲ್ವಾ
ಹಾ ನಿದ್ದೆ ಇಲ್ಲ ಸುಸ್ತ ಅನ್ ಸತು
ಹ್ಮ ಮತ್ತೆ ನೀವ ಯಾವ ಯಾವಾಗಪ್ಪಿ ಬರೋದು ಈ ಕಡೆ ಬೆಂಗ್ಳೂಗೆ.
ಬೆಂಗಗಳೂರಿಗೆ ಪಾಪು ದೊಡ್ಡದಾದ್ಮೇಲೆರಿ.
ಅಲ್ಲಿ ತನ ಬರಲ್ಲ.
ಇನ್ನೋ ಒಂದ ವರ್ಷ ಒಂದವರೆ ವರ್ಷ.
ಇನ್ನು ಒಂದ್ ವರ್ಷ ಎಲ್ಲ ಹೋಗಲ್ವಾ. ಬೇಜಾರಾಗಲ್ವಾ ಮನೇಲಿ ಇದ್ದ ಇದ್ದು.
ಬೇಜಾರಾದ್ರೆ ಪಾಪು ಹೆಲ್ತ್ ಸರಿ ಇರಲ್ಲಲ್ಲ ಅದಕ್ಕೆ ಇವಾಗ. ಮನೇಲೆ ಇರೋದು ಆಮೇಲೆ ಬೇಕಾದ್ರೆ ಅಡ್ಡಡಪ್ ಬರುತ್ತೆ ಅಂತ.
ಹಂಗೇನೆಲ್ಲ ಕರ್ಕೊಂಡು ಅದು ಆ ಕುಳಾಯ ಗಿಲಾಯ ಹಾಕೊಂಡು ಕರ್ಕೊಂಡು ಓಡಾಡ್ಬೋದು ನಡಿಯುತ್ತೆ
ನೋಡ್ಬೇಕು
ಹ್ಮ್ ಅಣ್ಣ ಏನಂತಾರೆ
ಹ್ಮ ಅವ್ರೇನು ಒಂದಿಲ್ಲ ಅವ್ರೇನು ಒಂದಿಲ್ಲ ಅದೇ ಎಲ್ಲೇ ಹೋಗ್ಬೇಕಂತ ಮಾಡಿದ್ರು ಇವಾಗ ಕೆಲ್ಸದಾಗ ಬ್ಯುಸಿ ಇದಾರೆ
ಹ್ಮ್ ಹ್ಮ್ ಹ್ಮ್
ಇನ್ನ ಒಂದ ಸ್ವಲ್ಪ ದಿನ ಒಂದ ಸಿಕ್ಸ್ ಮಂತ್ಸ್ ಆದ್ಮೇಲೆ ನೋ
ಹೌದಾ ಇವಾಗ ಹಿಂಗಿದ್ರು ಅತ್ತೆ ಮಾವು ಬರ್ತಿದ್ಲ್ಲ ಬೆಂಗ್ಗಳೂರಿಗೆ ಬಂದ್ಬಿಡಿ ಜೊತೇಲಿ ಒಂದ್ ಎರಡು ದಿನ ನಗೂ ಸ್ವಲ್ಪ ರಿಲ್ಯಾಸ್ ಆಗುತ್ತೆ
ಅವ್ರ ಕೆಲ್ಸ ರಜೆ ಇರುತ್ತೋ ಇಲ್ಲ
ಅಲ್ಲ ಇವಾಗ ಬರ್ತಿದಾರಲ್ವಾ ಅವರು ಇವಾಗ ಬಂದ ಇವಾಗ ಅವರು ಬರ್ತಿದಾರಲ್ಲ ಅವರ್ ಬಂದಾಗ ಅವ್ರ ಜೊತೆ ಬರ್ತಯ ಕಾರ್ ಅಲ್ಲಿ ಬರ್ತಯ ಕಾರ್ ಅಲ್ಲಿ ಹೋಗ್ತಿಯಅಲ್ಲ ಪಾಪಗುನು ಅದೇನ್ ಜಾಸ್ತಿ ಇರ ಅನ್ಸಲ್ಲ ನಿಮಗುನು ಸ್ವಲ್ಪ ಮನೆಯಿಂದ ಆಚೆ ಬಂದಂಗ ಆಗುತ್ತೆ ಜಾಗಗಳ ನೋಡ್ದಂಗ ಆಗುತ್ತೆ
ಆಚೆ ಬರಂಗುತ್ತಾ ಆಮೇಲೆ ಅಲ್ಲಿ ಸುಮ್ನೆ ಇರಲ್ಲ
ಯಾರ ಹ ಯಾಳ್ತಲ್ಲೆ ಏನ್ ಮಾಡ ಹಾಗಲ್ಲ ಏನಾದ್ರೂ ಹ ನಿಪ್ಪಲ್ಲ ಆತರ ಏನಾದ್ರು ಕೊಟಿ ಸುಮ್ಮನೆ ಇರ್ಸ್ಬೇಕಷ್ಟೇ
ಕೇಳಿದೆ ಕುರಿ ಕೇಳಿದೆ
ಹ್ಮ್ ನೋಡು ಕೇಳ್ ನೋಡು ಏನಂತಾರೆ ಅಂತ ಹೆಂಗಿದ್ರು ಅವ್ರಿಬ್ಬರೇ ಬರ್ತಿರದಲ್ಲ
ಮತ್ತ ಮಳ್ಳಿಗಿಳಿ ಬಂದ್ರೆ
ಹ ಅದು ಇಲ್ಲೇನ ಅಷ್ಟ ಜಾಸ್ತಿ ಚಳಿ ಆತರ ಏನಿಲ್ಲ ಬ್ ಇ ಐತೆ ಜಾಸ್ತಿನ ಇ
ಅಂದೇ ಮಾವ ಏನಂತಾರ ಏನೋ ಮತ್ತ ಹಾ ಸಣ್ಣ ಪಾಪನ ಕರ್ಕಂದು
ಹ್ಮ್ ಕೇಳ್ ನೋಡಿ ಅದೇ ಹೆಂಗಿದ್ರೆ ಅವ್ರ ಇಬ್ರೇ ಬರ್ತಿದಾರಲ್ಲ ಬೇಕಿದ್ರೆ ಇಲ್ಲಿ ನಾನು ಇರ್ತೀನಿ ಎಲ್ಲ ನಿಮ್ಗೆ ಕರ್ಕೊಂಡ್ ಓಡಾಡಕ್ಕೆ ನಿನುಗುನು ಸ್ವಲ್ಪ ಹೌ ಮನೆ ಬಿಟ್ಟು ಬಂದ ನಿಮಗೂ ಒಂದ್ ಸ್ವಲ್ಪ ಸಮಾಧಾನ ಅನ್ಸರುತ್ತೆ
ಅದೇ ಕೇಳಿ ನೋಡ್ತೀನಿ ಏನಂತ
ಕೇಳಿ ಮಾತಾಡುವಂತ ಅಂದ್ರೆ ಅಣ್ಣ ಜೊತೆ ಬೇಕಿದ್ರೆ ಮಾತಾಡಿ ಕೇಳ್ತೇನೆ
ಅದೇ ಆಯ್ತು ಕೇಳ್ತೀನಿ
ಸರಿ
ಸರಿ
ಮತ್ತೆ
ಮತ್ತೆ ಹೇಳ್ಬೇಕ
ಹೆ ಮತ್ತೆ ಹೆಂಗೆ ರತ್ನ ಎಲ್ಲ ಹೆಂಗಿದ್ದಾರೆ
ಇ ಹಗೆ ಇದಾರಕ್ಕ
ದ್ರೌನಿ ಎಲ್ಲ ಊಟ ಮಾಡ್ತಿ ನ ಇಾಗ ಲೋಕ ಬ್ರೌನಿ
ಅ ಅಮ್ಮ ತಿನ್ಸತಿದ್ದಾರೆ
ಹ್ಮ ಹ್ಮ್
ಬೆಳಿಗ್ಗೆ ತಿನ್ಸ ಹೋಗ್ತಾರೆ ಮತ್ತೆ ನೈಟ್ ಬಂದು ಮತ್ತೆ ತಿನ್ನಸ್ತಾರೆ ಅದು ಹಾಕಿದ್ರೆ ತಿನ್ನ ಲ್ದು ಅದಕ್ಕೆ ನಾವಾಗಿ ತಿನ್ಸಿದ್ರೆ ತಿನ್ನುತ್ತ ಲೋಕಿ ಅದು ಹಾ ತಿಂತಿದೆ
ಹೌದಾ ಹ ಸರಿ ಮತ್ತೆ ನೀನೆ ಎಲ್ಲೋ ಅವಾಗ ಹಹ ಮನೇೆಯಲ್ಲಿ ಮರ್ವಕ್ಕಿನ ಮುಂಚೆ ಊರು ಈ ತರ ಟೂರ್ ಆತ್ರ ಎಲ್ಲ ಹೋಗಿಲ್ಲ
ಟೂರು ಟೂ ಟೈಮ್ಸ್ ಅಷ್ಟೇ ಹೋಗಿದ್ಬೇಕ ಸ್ಕೂಲಿಂದ
ಇಲ ಇಧ್ರೆಗೆ
ಆ ಇದು ಹಂಪಿ ಅಂಜನಾದ್ರಿ ಎ ಕಡೆ ಮತ್ತುತ್ತ ನೆಕ್ಸ್ಟ್ ಕೂಡಲ್ಲ ಸಂಗಮ ಈ ಸೈಡ್ ಹೋಗಿದ ಅಷ್ಟೇ ಆ ಜಾಸ್ತಿ ಹ
ಅಷ್ಟು ಬಿಟ್ಟು ಎಲ್ಲೂ ಹೋಗಿಲ್ವಾ
ಎಷ
ಎಲ್ಲ ಹೋಗ್ಬೇಕ ಅನ್ಸಲ್ವ ನಿನ್ಗೆ
ಅನ್ಸತಕ್ಕ ಆದ್ರೆ ಹೋಗಕ್ ಆಲ್ಲ ಒಬ್ರೊಬ್ರೆ ಫ್ರೆಂಡ್ಸ್ ಬಂದ್ರರೆ ಹೋಗ್ಬೋದು ಅವರು ಬರ್ತಿದ್ದಿಲ್ಲ ಹಂಗಾಗಿ ಎಲ್ಲೂ ಹೋಗಿಲ್ಲಕ್ಕ
ಕೊಡಾಕೆನಾನು ಹೋಗಿದ್ರಲ್ಲ ಹೆಂಗಿತ್ತು
ಅಲ್ಲಿ ಚೆನ್ನಾಗಿದ್ದಕ್ಕ
ಹ್ಮ್ ಮತ್ತೆ ಹೋಗ್ಬೇಕು ಆತರ ಅಂತ ಅನ್ಸಲ್
ಅಲ್ಲಿ ಹೋಗ್ಬೇಕ ಅನ್ಸಿತ್ತಕ್ಕ ಅದೇ ದೂರ ಆಗತ್ತಲ್ಲ
ಹ್ಮ್ ಹೇಳ್ಬೇಕು ಅಣ್ಣಕ್ ಕರ್ಕೊಂಡ ಹೋಗ್ ತುಂಬಾ ದಿನ ಆಯ್ತು ಅಂತಂದ್ರೆ ಕರ್ಕೊಂಡ ಹೋಗ್ತಾರೆ
ಹೇಳಿದ್ರೆ ಕರ್ಕೊಂಡ್ ಹತಾರ ಹಓಡಕ ನಾನ ಹೇಳಿಲ್ಲ
ಹಾ ಹೌದಾ
ಇವಾಗಲ್ಲಿ ಒಂದು ವಷದಾಗ ಪಾಪು ಅದು ಇವಾಗ ಅದು ದೊಡ್ಡದಾದ್ಮೇಲೆ ನೆಕ್ಸ್ಟ್ ಮ ಅನ್ನ ಮಾಡಡಲ ಕ
ದೊಡ್ಡದತ್ ದ ಕೂಲಿ ಕಳ್ಸೋದು ಅದು ಇದ್ರಲ್ಲೇ ಮುಗ್ದೋಗ್ಬಿಡುತ್ತೆ
ಅಯತ ಅದೇ ಹೋಗಮ್ಮ ಅಂತ ಅಂತಿದ್ರು ಗೋವಾ ನಾ ಗೋವಾ ಗೋವಾ ಕಡೆ ಆ ಕಡೆ ಹೋಗಿ ಬರಾಮ ಅಂತ ನಾಗತ್ತರ್ದಕ್ಕ ಅಲ್ಲೆಲ್ಲಾ ಬರ ಚಳಿ ಇರತ್ತ
ಎಲ್ಲಿ ಗೋವಾನ
ಹ ಗೋವಾ ಬೀಚ್ ಅಂತ
ಯಾರಂದ್ರೆ ಚಳಿ ಇಂತಂತ
ಚಳಿ ಅಲ್ಲಕ್ಕ ಬೀಚಿಗ್ ಹೋಗಮ್ಮ ಅಂತಂದಿದ್ರು ಇವಾಗ ಬಿಸ್ಲ ಐತಲ್ಲಾ ಹ ಹ ನಾನೇ ಇನ್ನೊಂದ ಸ್ವಲ್ಪ ದಿನ ಇರ್ಲಿ ಪಾಪು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಬೇಕಾದ್ರು ನೋಡಮ್ಮ
ಹೌದಾ ಇವಾಗ ಹಿಂಗೆ ಅತ್ತೆ ಎಲ್ಲಾ ಕರೆಕ್ಟ್ ಆಗಿ ಊಟಗೀಟ ಮಾಡ್ತಾರ ಮಾ
ನಿನ್ನೆ ಊಟ ಮಾಡಲಕ್ಕ ಸಂಜೆಗ ಊಟ ಮಾಡ್ಯಾರೆ ಏಳು ಗಂಟೆಗೆ ಹೊರ್ಗಡೆ ಹೋಗ್ಬಿಡ್ತಾರೋ ಅನ್ನನ್ಸದೆ ಬರ್ತಾರೋ ಅನ್ನನ್ಸುತ್ತ ಬರಲ್ಲ
ಹ
ಬೆಳಿಗ್ಗೆ ಅದು ಅಷ್ಟ ಸ್ವಲ್ಪೆ ಮಾಡ್ತಾರಕ ಅ ತಿಂದ್ರ ಒಂದೆರಡು ಇದ್ದ ಇಡ್ಲಿ ಇಡ್ಲಿ ಮಾಡಿದಾಗ ಎರಡು ಮೂರುಷ್ಟೇ ತಿಂತಾರೆ ಜ್ಯೂಸ್ ಕುಡಿತಾರೆ ಡ್ರೈ ಫ್ರೂಟ್ಸ್ ತಿಂತಾರಕ್ಕ ಅದಾದ್ಮೇಲೆ ಹೋಗ್ಬಿಡ್ತಾರ ಹೊರ ಮಧ್ಯಾಹ್ನ ಬಂದ್ರೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಸಂಜೆ ಕೊಡ್ತಾರೆ ಊಟ ಮಾಡ್ತಿರ ಅಮ್ಮಕ್ಕೆ
ಹೌದಾ ಊಟ ಮಾಡಿ ಕರೆಕ್ಟ್ ಒಟ್ಟಾಗಿ ಅಂತ ಅನ್ಬೇಕು
ಅ ಹೊರಗಡೆ ಹೋಗ್ಬಿಡ್ತಾರಲ್ಲಕ್ಕ ಬರಲ್ಲ ಹತ್ತೈದ್ರೆ ಬರ್ತ ಹತಾರೆ ಅತ್ತೆ ಡ್ಯೂಟಿಗೆ ಆಕಡೆ ಈ ಕಡೆ ಹೋಗ್ಬಿಡ್ರೆ ಮತ್ತೆ ಮಾವರು ಹೋಗ್ಬಿಡ್ತರಿ
ಹ್ಮ ಹೌದಾ ಮತ್ತೆ ಮ ಮಲ್ಗಿದಳ ಹ
ಹಾ ಪಾಪು ವರ್ಣಿಕ ಮಾಡಕೊಂಡಿದ್ದಾನೆ
ಹ ಹೌದಾ ಸರಿ ಮತ್ತೆ ಮತ್ತೇನಲ್ಲ ಅಲ್ಲ
ಹ ಅಕ ಇಕ ಬಳ ಇಕ